ಹಾಯ್
ಹಾಯ್ ಹೇಗಿದ್ದೀರಾ
ಚೆನ್ನಾಗಿನಿ ನೀ
ಹಾ ಚೆನ್ನಾಗಿದಿವಿ
ಹ್ಮ್ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಹೀಗೆ ಎಲ್ಲಾ ಫ್ರೆಂಡ್ಸ್ ಎಲ್ಲ ಕೂತಿದ್ವಿ ಟ್ರಿಪ್ ಹೋಗಣ ಅಂ ತ ಅನ್ಕೊಂಡಿದೀವಿ ಯಾವ್ ಊರ್ ನಿಮ್ದು
ನಮ್ದು ಸಕಲೇಶ್ಪುರ ನಿಮ್ದು
ನಮ್ದು ಬ್ಯಾಂಗ್ಳೂರ್
ಬ್ಯಾಗ್ಳೂರು ಹ್ಮ್ ಇನ್ನೇನ್ ಹತ್ರನೇ ಇದ್ದೀರಲ್ಲ ನಮಗೆ
ಹಾ ಹೌದು ನಿಮ್ ಕಡೆ ಫೇಮಸ್ಸು ಪ್ಲೇಸಸ್ ಇದ್ದಾವಲ್ವಾ ಜಾಸ್ತಿ ಎಲ್ಲ ಹೇಳ್ತಿರ್ತ್ತಾರೆ ಅಯ್ಯೋ ಸಕಲೇಶ್ವರ ಫೇಮಸ್ ಪ್ಲೇಸಸ್ ಇದಾವೆ ತು ತುಂಬಾ
ಆ ಸಕ್ಲೇಶ್ಪುರ ಈಗ ಈ ವೆದರ್ಗೆ ಚಳಿಗಾಲಕ್ಕೆ ಮತ್ತೆ ಮಳೆಗಾಲಕ್ಕೆ ಬೆಸ್ಟು ಪ್ಲೇಸ್ ಅಂದ್ರೆ ಸಕಲೇಶ್ಪುರ ಮಡಿಕೇರಿ ಕೂರ್ಗ್ ಈ ಸೈಡು ಚಿಕ್ಕಮಂಗ್ಳೂರ್ ಸೈಡು ಮತ್ತೆ ಟ್ರೆಕ್ಕಿಂಗ್ಗೆ ತುಂಬಾ ಬೆಸ್ಟ್ ಮತ್
ಹೌದ ಅದೇನು ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಇದೀವಿ ಹತ್ ಜನ ಟಿಸ್ಟ್ ಹೋಗೋಣ ಅಂತ ಇದ್ದೀವಿ ಅದೇ ನಿಮ್ ಕಡೆ ಚೆನ್ನಾಗಿದೆ ಅಂದ್ರು
ಹ
ಯಾವ್ಯವ್ ವಿಧವೇ ಪ್ಲೇಸಸ್ ಹಿಸ್ಟೋರಿಕಲ್ಲು ಮಾಮೂಲಿ ಪ್ಲೇಸಸ್ಗಳೆಲ್ಲ
ಹಿಸ್ಟೊರಿಕಲ್ ಪ್ಲೇಸಸ್ಸು ಇಲ್ಲಿ ಬೇಲೂರು ಹಳೆಬೀಡು
ಹು ಓ ಹಾ
ಅದು ಆಮೇಲೆ ಹಂಪಿ
ಹಾ
ಅದೆಲ್ಲ ಇದೆ ಆಮೇಲೆ ಇನ್ನ ಟ್ರೆಕ್ಕಿಂಗ್ ಪ್ಲೇಸಸ್ ಅದೇ ನೇಚರ್ ವೈಬ್ ನಮಗ್ ಬೇಕು ಅಂದ್ರೆ ಇನ್ನ ಎತ್ತಿನ ಬುಜ
ಹ್ಮ
ಇದೆಲ್ಲ ಇದು ಚಿಕ್ಕಮಂಗ್ಳೂರ್ ಡಿಸ್ಟಿಕ್ ಬಟ್ ಆದ್ರೆ ಸಕಲೇಶಪುದಿಂದ ತುಂಬಾ ಹತ್ರ ಆಗುತ್ತೆ ಎತ್ತಿನ ಬುಜ ಮುಜರಾಬಾದ್ ಮುಜರಾಬಾದ್ ಫೋರ್ಟ್ ಇದೆ ಅದು ಸ್ಟಾರ್ಷೇಪ್ ಕಾಣುತ್ತಲ್ಲ ಹ ಮಜರಾಬಾದ್ ಫೋರ್ಟ್ ಇದೆ ಆಮೇಲೆ ಕೊಡೆ ಕೆನಾಲ್ ಅಂತ ಯಾವ್ದೋ ಇದೆ ಕಾಗಿನೆಲೆ ಅಂತ ಇದೆ ಆಮೇಲೆ ಅಬ್ಬಿ ಫಾಲ್ಸ್ ಇನೇನು ತುಂಬ ತುಂಬಾ ಇದೆ ಪ್ಲೇಸಸ್ ಟ್ರಕ್ಕಿಂಗ್ ಪ್ಲೇಸಸ್ ತುಂಬಾ ಇದೆ
ಅಯ್ಯೋ ನಮ್ ಕಡೆನ ಇದ್ದಾವೆ ತುಮಕೂರು ನಮ್ ಬೆಂಗ್ಳೂರ್ ಹತ್ರ ನೆಲ್ಮಂಗ್ಳ ಹತ್ರ ಶಿವಗಂಗೆ ಬೆಟ್ಟ ಆ ನೆಕ್ಸ್ಟ್ ರಾಮ್ ಬೆಟ್ಟ ಮಂದಗಿರಿ ಹಿಲ್ಸು
ಹ ನಾನು ಈ ಸಲಿ ಬರೋಣ ಅಂತ ಪ್ಲಾ ಮಾಡ್ತಿದೆ ಸದ್ಯ ಕೋ ಇನ್ಸಿಡೆಂಟ್ಸ್ ನೀವು ಸಿಕ್ಕಿರೋದು ನಂಗೆ ನಂಗೆ ಇನ್ನೇನು ನಂಗ ರಜೆ ಇತ್ತಾ ಈಗ ಡಿಗ್ರಿ ಎಕ್ಸಾಮ್ ಮುಕ್ವಿ ಸೊ ರಜೆ ಇತ್ತು ನಂಗೆ ತುಂಬ ದಿನ ನಂಗೆ ಈ ಕಡೆ ಸಕಲೇಶಪುರ ನೋಡಿ ನೋಡಿ ಬೇಜಾರಾಗಗ್ತಿತ್ತು ಅದ್ರ ನಮ್ದ ಇಲ್ಲೇ ಮನೆ ಅಲ್ವಾ ಹಂಗಾಗಿ ಇದೆ ಮಳೆ ನೋಡಿ ನೋಡಿ ಏನೋಂಥರ ಬೇಜಾರಾಗೋಗಿದೆ ಹಂಗಾಗಿ ನಿಮ ಸೈಡ್ ಬರೋಣ ಅನ್ಕತಾ ಇದ್ವಿ
ಹ್ಮ ನಮಿಗು ಬೇರೆ ಬೇರೆ ಸೈಡ್ ಎಲ್ಲ ಅವನ್ನಲ್ಲಾ ನೋಡಿದೀವಿ ಮತ್ತೆ ನಿಮ್ ಸೈಡು ಮತ್ತೆ ದುರ್ಗಾ
ಹ್ಮ
ಆ ಕಡೆ ಎಲ್ಲ ಮಸ್ತುಗಿದ್ದವಲ್ವಾದಲ್ವಾ ಅಯ್ಯೋ ದುರ್ಗಾ ಕೋಟೆ ಆಮೇಲೆ ಒಂದೆರಡು ಮಠಗಳು ಇದಿದ್ದಾವೆ ಅಲ್ಲಿ ಮತ್ತೆ ಚಂದುಳ್ಳಿ ತೋಟ ಐತೆ ಚಂದುವಳ್ಳಿ ತೋಟ ತುಂಬಾ ಇದೆ ಈ ಕಡೆ ಸೈಡ್
ಹ್ಮ ನೀವು ಪ್ಲಾನ್ ಮಾಡ್ತಿದ್ದೀರ ಅಂತ ಹೇಳಿ ನಾನು ಹಂಗೆ ಜಾಯ್ನ್ ಆಗ್ತೀನಿ ನಿಮ್ ಜೊತೆ ಹೆಂಗಿದರು ನಾನು ಆ ಕಡೆನ ನೋಡ್ಬೇಕ್ ಅನ್ಕೊಂಡಿದೀನಿ
ಹ್ಮ್
ಹಗೆ ನಿಮ್ಮ ಫ್ರೆಂಡ್ಸ್ ಪ್ಲಾನ್ ಮಾಡಕೆ ಹೇಳಿ ನಾನೇ ಜಾಯ್ನ್ ಆಗ್ತೀನಿ ತುಂಬಾ ಹ್ಯಾಪಿ ಆಗಿರುತ್ತೆ ಎಲ್ಲ ಹೋಗ್ ಬಂದ್ಯಾ ಟೈಮ್ ಪಾಸ್ ಮಾಡಕ ಅಂದ್ರೆ ಫೀಲ್ ಚೆನ್ನಾಗಿರುತ್ತೆ
ಜರ್ನಿ ಮಾಡ್ಬೇಕು ಟ್ರಿಪ್ ಹೋಗ್ಬೇಕು ಲೈಫ್ ಎಂಜಾಯ್ ಮಾಡ್ಬೇಕು
ಹೌದು ಲೈಫ್ ಎಂಜಾಯ್ ಮಾಡ್ತಿರಬೇಕು ಇವತ್ತ ಇದ್ದವನು ನಾಳೆ ಇರ್ತಾರಾ ನಾಳೆ. ಇರುತರೋ ಇರಲ್ಲ ಗೊತ್ತಿಲ್ಲ ಈಗ ತುಂಬಾ ಎಲ್ಲಾ ಆನ್ಎಲ್ಡಿ ಆನ್ಎಲ್ಡಿ ಆಗ್ತಿದೆ
ಹಾ ನೆಕ್ಸ್ಟ್ ಇದು ಅರಸೀಕೆರೆ ಹಾಸನ ಹತ್ರ ಎಲ್ಲಾ ಮಸ್ತ್ ಆಗಿದಾವೆಲ್ವ ಪ್ಲೇಸಸು
ಆ ಶಿವನ್ ಟೆಂಪಲ್ ಪುಷ್ಪಗಿರಿ ಜೇನುಕಲ್ಲು ಜೇನುಕಲ್ ಬೆಟ್ಟ
ಅವುಕೆಲ್ಲ ಬಸ್ ರೂಟ್ ಎಲ್ಲ ಇದ್ಯಾ
ಹ ಜೇನ್ ಕಲ್ ಬೆಟ್ಟಕ್ಕೆ ಇದೆ ಪುಷ್ಪಗಿರಿಗೂ ಇದೆ
ಹ್ಮ
ಅಲ್ಲಿ ಅದೇ ಶಿವನ್ ಆಫ್ ಶಿವನ್ ಸ್ಟ್ಯಾಚು ಬರುತ್ತಲಾ ಅದು ಚಿಕ್ಕದು ಚಿಕ್ಕದಂದ್ರೆ ಅತಿಹೇನು ಚಿಕ್ಕದಲ್ಲ
ಹ್ಮ
ಆ ಶಿವನ್ ಸ್ಟ್ಯಾಚು ಪುಸ್ಪ ಗೀರಿಲಿದೆ.
ಹ್ಮ್
ಬಟ್ ಅಲ್ಲಿ ಪಾರ್ಕು ಸೇಮ್ ಅದೇ ತರ ಚೆನ್ನಾಗಿದೆ ಅಲ್ಲಿ ವೋ ಅಲ್ಲಿ. ಟೆಂಪಲ್ಲ ಹ್ ಜೈನ್ ಕಲ್ ಬೆಟ್ಟನು ಅಷ್ಟೇ ಸ್ಟೆ ಅಲ್ಲಿ ಇದು ಉುಣ್ಮೆ ಹುಣ್ಣಿಮೆ ಇರುತ್ತಲ್ಲ.
ಹ್ಮ್
ಅವತ್ ಹೋಗ್ತಾರೆ ಯಾಕಂದ್ರ ಅವತ್ತಲ್ಲಿ ಪೂಜೆ ಇರುತ್ತೆ. ಹುಣ್ಮೆ ಪೂಜೆ ಗ್ರ್ಯಾಂಡಾಗ ಮಾಡ್ತಾರೆ ಆ ದೇವರಿಗೆ ಹುಣ ಹುಣ್ಮೆ ದಿವಸನೆ ಅ ದೇವ್ರನ್ ಪೂಜೆ ಮಾಡದ ಅದೇ ಎಲ್ಲ ದಿನ ಮಾಡ್ತದ ಬಟ್ ಗ್ರ್ಯಾಂಡಾಗಿ ಹುಣ್ಣ್ಮೆ ದಿವಸನೆ. ಅ ಹಂಗಾಗಿ ಹುಣ್ಣ್ಮೇ ದಿವಸಾ ಆಲ್ಮೋಸ್ಟ್ ಎಲ್ಲರ ರ್ ಹೋಗ್ತಾರೆ ಜೇನ ಕಲ್ಲಿಗೆ ಬಸ್ ಫೆಸಿಲಿಟೀಸ್ ಎಲ್ಲ ಇದೆ. ಏಕೆ ಅಲ್ಲಿಗ ಪ್ಲ್ಯಾನು ಹೋಗೋಣ ಅಂತ
ಅದೇ ಬಸ್ ರೂಟ್ ನಾವ್ ಇವಾಗ ವೆಕಲ್ ಮಾಡ್ಕೊಮ್ಬರಕ್ ಆಗಲ್ಲ ಅಷ್ಟ ದೂರ್ದಿಂದ.
ಹ
ಎಲ್ಲ ಟ್ರಿಪ್ ಹೊಡ್ಯಣ ನೆಕ್ಷ್ಟು ನಾ ಇವಾಗ ಎಲ್ಲಾದ್ರೂ ಸ್ಟೇ ಆಗ್ಬೋದು. ಆದ್ರೆ ನಮಗೆ ಬಸ್ ರೂಟ್ ಎಲ್ಲಾ ಗೊತ್ತಿರ್ಬೇಕಲ್ವಾ ನಾವು ದೂರ ಬಂದಿರ್ತಿವಿ.
ಹ ಇಲ್ಲ ಬಂದ್ರೆ ಅಲ್ಲಿಗೆಲ್ಲ ಬಸ್ ರೂಟ್ ಇದೆ.
ಹಾ ಹಾಸನಿಂದನೇ ಇದ್ಯಾ
ಹ ಹಾಸನಿ ಹಾಸನಿಂದ ಅರಸಿಕೆರೆಗೆ ಹೋದ್ರೆ ಹಾಸನಿಂದ ಕೆಲವೊಂದ ಟೈಮ್ ಸಮ್ಟೈಮ್ಸ್. ಟೈಮಿಂಗ್ಸ್ ಇದೆ ಅದಕ್ಕೆ ಬಟ್ ಆದ್ರೆ ಅರಸಿ ಕೆರೆಯಿಂದ ಬಸ್ ರುಟ್. ಚೆನ್ನಾಗಿದೆ. ಇಲ್ಲ ಇನ್ನ ಸಕಲೇಶ್ಪುರ ಸೈಡ್ ಹೋಗ್ಬೇಕು ಅಂದ್ರೆ ಅದಕ ಬಸ್ ರೂಟ್ ಇಲ್ಲ ಅದು ಟ್ರಕ್ಕಿಂಗ್. ಪ್ಲೇಸಸ್ ಅಲ್ಲ ಹಂಗಾಗಿ. ಏ ಅಲ್ಲಿ ಬಿಸಲೆ ವ್ಯ್ ಪಾಯಿಂಟ್ ಎತ್ತಿನ್ ಜೈವಕ್ಕೆಲ್ಲಾ ಇದಿಲ್ಲ ಬಸ್ ರೂಟ್ ಇಲ್ಲ. ಮಂಜ್ರಬತ್ ಕೊಟ್ಟಿಗ ಬಸ್ ರೂಟಿದೆ ಆದ್ರ ಕೆಲವು. ಓನ್ ವೆಕಲ್ಸ್ ಆಗ್ಬೇಕು ಅಲ್ಲಿಂದ ಇಲ್ಲಿ ಸಕಲೇಶ್ಪುರ್ ಗಂಟ ಬಂದ್ರೆ ಸಕಲೇಶ್ ಪುರದಿಂದ ಯಾವ್ದ್ರ ವೆಕಲ್ಸ್ ಬುಕ್ ಮಾಡ
ಓ ಹಾಗೆ.
ಹ್ಮ್ಮ್ ಇಲ್ಲಿಂದ ಕಡಿಮೆ ಬೀಳುತ್ತೆ ಸಕಲೇಶ್ಪುರದಿಂದ ಆದ್ರೆ ಇಲ್ಲಿ ಬುಕ್ ಮಾಡ್ರ ಸ ಕಲೇಶಪುರ್ದಿಂದ ರೂಟ್ ಬುಕ್ ಮಾಡಿದ್ರೆ ಕಡಿಮೆ ಬಿಳುತ್ತೆ ನಿಮಗ್ ಅಮೌಂಟು ನೀವು ಅಲ್ಲಿ ಲ್ಲಿಂದಾನೇ ತುಮಕೂರಿಂದಾನೇ ಅಂದ್ರೆ ಬೆ ಬ್ಯಾಂಗ್ಳೂರಿಂದಾನೇ ಬುಕ್ ಮಾಡ್ತೀರಿ ಅಂದ್ರೆ ಅದ. ಕಷ್ಟ ತುಂಬಾ ದೂರವ ವೆಲ್ಲ ಹಂಗಾಗಿ ಕಾಸ್ಟ್ ಜಾಸ್ತಿ ಬಿಳುತ್ತ
ಹಾ
ಈ ಟೈಮಲ್ಲಿ ಬನ್ನಿ ನೇಚರ್ ಚೆನ್ನಾಗಿದೆ ಅಂದ್ರೆ ಈಗ ತುಂಬಾ ಮಳೆ ಬೇರೆ ಬರ್ತ
ಹೌದು ಸಕಲೇಶ್ಪುರ ಚೆನ್ನಾಗಿರುತ್ತಲ್ವಾ.
ಹ್ಮ್ಮ್ ಇಲ್ಲಿ ಕುಕ್ಕೆ ಸುಬ್ರ್ಮಣ್ಯಕ್ಕೆ ಟ್ರೈನ್ ರೂಟ್ ಇದೆಯಲ್ಲ ಅದನ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಸಕ್ಲೇಶ್ಪುರ ಇಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅದು ಒಂದು. ಬೇಟ್ಟದ ಮಧ್ಯದಲ್ಲಿ ಹೋಗುತ್ತೆ ಅಲ್ಲಿ ನೀರ್ ಹರಿತಾ ಇರುತ್ತೆ ಗುಹೆ ಸಿಗು ತ್ತೇ ಗ್ರೀನರಿ ಸುತ್ತಮುತ್ತ ಎಲ್ಲ ಬರಿ ಗ್ರೀನರಿ ಇರುತ್ತೆ.
ಹ್ಮ್
ಸ್ವಲ್ ಸ್ವಲ್ಪ ಮಳೆ ಬೀಳ್ತಾ ಇರುತ್ತೆ.
ಹ್ಮ
ಹಂಗಾಗಿ ಬಟ್ ತುಂಬಾ ಮಳೆ ಇದ್ದಾಗ ಬರಕ್ ಹೋಬೇಡಿ ಯಾಕಂದ್ರೆ ಅಲ್ಲಿ ಗುಡ್ಡ ಕುಸಿದ್ರಿಂದ ಟ್ರೈನ್ ಸ್ಟಾಪ್ ಮಾಡಿರ್ತ
ಹೌದೌದು ಹ್ಮ್
ಮಳೆ ತುಂಬಾ ಇದೆ ಹಂಗಾಗ ಆ ಟೈಮಲ್ ಬನ್ನಿ ಈ ಟೈಮಲ್ ಬಂದ್ರೆ ಓಕೆ ಜಾಸ್ತಿ ಮಳೆ ಇದ್ದಾಗ ಹ್ಮ್ಮ್ ಬರಕ್ ಆಗಲ್ಲ.
ಹ್ಮ್ಮ್ ಟ್ರೈನು ಹಿಂತಾ ಮಳೆಗಾಲದಲ್ಲೆಲ್ಲ ಸ್ಟಾಪ ಮಾಡಿರ್ತಾರ ಆ ಸೈಡು.
ಅಂದೇ ಸ್ಟಾಪ ಮಾಡಿರ್ತಾರಂದ ಫುಲ್ ಸ್ಟಾಪ್ ಮಾಡಲ್ಲ. ಕುಸಿತಾ ಇದ್ದಾಗ ಆ ಟೈಮಲ್ಲಿ ಸ್ಟಾಪ್ ಮಾಡಿರ್ತಾರೆ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಡಿಲೇ ಆಗುತ್ತೆ ಅದು ಇಲ್ಲಾಂದ್ರೆ ಕೆಲವೊ ುಾ ಅ ಡಿಲೇ ಮಾಡ ಬಟ್ ಅ ಅದು ಟ್ರ್ಯಾಕ್ ಇದೆಯಲ್ಲಾ ಗುಡ್ಡ ಖುಷಿಸ ಅಲ್ಲ ಆ ಕಡೆ ಈ ಕಡೆ ಎಲ್ಲ ಬೆಟ್ಟ ಅಲ್ಲ ಈ ಕಡೆ ಪಾತ್ರಲ್ಲ ಈ ಕಡೆ ಬೆಟ್ಟ ಇರುತ್ತೆ ಮ ಹಂಗಾಗ ಗುಡ್ಡ ಕುಸಿತ ಎಲ್ಲ ಇದ್ ಮಾಡಕೆ ತುಂಬಾ ಟೈಮ್ ಹಡಿಯತ್ತಲ್ಲ
ಹಾ
ಹಂಗಾಗಿ ಆ ಟೈಮಲ್ಲಿ ಬರೋ ಸ್ವಲ್ಪ ಡೇಂಜರಸ್
ಹಾ
ಹ್ಮ್
ಮತ್ತೆ ಧರ್ಮಸ್ಥ ತ್ತಡ ಕುಕ್ಕೆ ಇನ್ನ ಇದ ಅಲ್ವಾ ಮಸ್ತ ಪ್ಲೇಸಸ್ ತಡೆ ಎಲ್ಲ ಸೌತಡ ಹಡ್ೂ ಸೂಾ
ಲ ಹಂಗ ಬಂದ್ರರು ಸಕಲೇಶ್ಪುರ್ದಿಂದ ಹಾ ಸಕ್ಲೇಶ್ ಪುರ ಹೆಂಗ್ ಮುಗ ಫಸ್ಟ್ ಧರ್ಮಸ್ಥಳ ಸಕ್ಲೇಶ್ ಪುರ ಎಲ್ಲ ಮುಗ ಧರ್ಮಸ್ಥಳಕ್ಕೆ ಟ್ರೈನ್ ಅಲ್ಲಿ ಹೋದ್ರೆ ಧರ್ಮಸ್ಥಳ ೈನ್ ಇಲ್ಲ ಕುಕ್ಕೆ ಸುಬ್ರಮಣ್ಯಕ್ ಇದೆ ಇಲ್ಲಿಂದ ಬಸ್ ಅಲ್ಲಿ ಧರ್ಮಸ್ಥಳ ಹೋದ್ರೆ ಅಲ್ಲಿ ಹಾಲ್ಟ್ ಇರುತ್ತೆ ಅಲ್ಲಿ ಜಾಸ್ತಿ ಅಮೌಂಟ್ ನಿರಲ್ಲ ಫೋರ್ ಮೆಂಬರ್ಸ್ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಬೀಳುತ್ತೆ
ಹ
ಅಷ್ಟೇ ಅಲ್ಲಿ ಹಾಲ್ಟ್ ಆಗಿ ದರ್ಶನ ನೀ ಊಟನುೂ ಅಲ್ಲೇ ಕೊಡ್ತರ್ ಚೆನ್ನಾಗಿರುತ್ತೆ ಊಟ ಎಲ್ಲ ಆಮೇಲೆ ಅದು ಊಟ ಮುಗಿಸಕೊಂಡ್ ಬೆಳಗ್ಗೆ ಅಲ್ಲಿ ಇದು ಟ್ರಕ್ ಎಲ್ಲ ಇರುತ್ತೆ ಜೀಪ್ಗಳು ಅಂದ್ರ ಅಲ್ಲಿ ಸೂರ್ಯ ದೇವಸ್ಥಾನ ರಾಮ್ ಮಂದಿರ ಇನ್ನೊಂದ ದೇವಸ್ಥಾನ ಇದೆ ಅವೆಲ್ಲಾ ತೋರ್ಸಕ್ಕೆೆ ಒಂದ್ ಮೂರ್ ಪ್ಲೇಸಸ್ ತೋರ್ಸ್ತಾರೆ
ಹಾ
ಆ ಮೂರ್ ಪ್ಲೇಸ ತೋರ್ಸಕ ಏಟಿ ರುಪೀಸ್ ನ ತಗೋತಾರೆ
ಹಾ
ಅ ಏಟಿ ರುಪೀಸ್ ಕೊಟ್ಟ್ರ ಒಂದ ತ್ರೀ ಪ್ಲೇಸಸ್ ಎನ ತೋರಿಸಸ್ತಾರೆ ಮತ್ ಕರ್ಕೊಂಡಂದ ಧರ್ಮಸ್ಥಳಕ್ ಬಿಡ್ತಾರೆ
ಹ್ಮ ಹಾ
ಆಮೇಲೆ ಅದು ಪ್ಲೇಸಸ್ ತೋರ್ಸಾದ್ ನಾವು ಅಲ್ಲಿಂದ ಸೌತ್ ಹಡ್ಕಕ್ಕೆ ಬಸ್ ಇದೆ ಕೊಕ್ಕಡ ಅಂತ ಇದಲ್ಲಿ ಇಳ್ದ ಅಲ್ಲಿಂದ ಆ ತಗ ಕೊಟ್ರೆ ಇದು ಸ ಇ ಗಣಪತಿ ದೇವಸ್ಥಾನಕ್ಕೆ ಸೌತರ್ಕ ಗಣಪತಿ ದೇವಸ್ಥಾನ ಕರ್ಕೋ ಕರ್ಕೋ ಬರ್ಬಹದು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ ದರ್ಶನ ಮುಟ್ಟ ಅಲ್ಲಿಂದ ಟ್ರೈನ್ ಅಲ್ಲಿ ಹತ್ಕೊ ಬಂದ್ರೆ ಚೆನ್ನಾಗಿರುತ್ತೆ
ಇದು ಎಲ್ಲ ಹತ್ರನಾ ನಿಮಗ್ ಉಡುಪಿ ಆ ಸೈಡು ಉಡುಪಿ ಮಂಗ್ಗಳೂರ್
ಅದ ಧರ್ಮಸ್ಥ ತ್ತಳೆ ತ್ರೀ ಅವರ್ಸ್ ಆಗುತ್ತೆ ಉಡುಪಿ ಸ್ವಲ್ಪ ಸಿಕ್ಸ್ ಅವರ್ಸ್ ಜರ್ನಿ ಆಗುತ್ತ ಸ್ವಲ್ಪ ದೂರನೇ ಅಷ್ಟೊಂದ್ ಹತ್ರ ಏನಿಲ್ಲ ಬಟ್ ಅದೇ ಈ ಕಡೆ ಸೈಡೆ ಬರುತ್ತೆ ಅದೆ ಅಷ್ಟೊಂದ ಹತ್ರ ಏನಿರಲ್ಲ ನೀವು ಮಂಗ್ಗಳೂರಿಗೆ ಹೋಗಿದ್ದೀರಾ
ಇಲ್ಲ ಮಂಗ್ಳೂರು ಅದೇ ಈ ಸಲ ಎಲ್ಲಾ ಟ್ರಿಪ್ಪು ಮಂಗ್ಗಳೂರು ಉಡುಪಿ
ಹ ಇಡೆ ಓ ಇಕಡೆ ಸೀಟ್ ಫುಲ್ಲು
ಹೌದು ಇವಾಗ ವೆದರ್ ಚೆನ್ನಾಗಿರುತ್ತಲ್ವಾ ಮಂಗ್ಗಳೂರು ಸಕಲೇಶ್ ಬರಲ್ಲಾ ಅದ್ಕ್ಕೆ ಬರೋಣ ಅಂತ ಪ್ಲಾನ್ ಹಾಕಿದೀವಿ
ಆ ನೀವು ಇದು ಪ್ರೆಸೆಂಟ್ ಅಥವಾ ಇದು ಸ್ಟೇ ಆಗಿರೋದ್ ಬೆಂಗ್ಗಳೂರಲ್ಲ ಅಥವಾ ನಿಮ್ ನೇಟಿವ್ ಪ್ ದಿಸಾ ಬೆಂಗಳೂರನ ಏನ
ಇಲ್ಲ ನಾನ್ ಓದ್ತಿರೋದ್ ಬೆಂಗ್ಳೂರು
ಹ ನಿಮ್ಮ ನೇಟ್ ಪ್ಲೇಸ್ ಯಾವುದು
ನಂದ ನೇಟಿ ಉಷಿರಾ
ಹ್ಮ ಶಿರಾ ತುಮಕೂರು
ಹಾ
ಹ ಏನ ಓತ್ತಿರೋದು
ನಾವು ಬಿ ಕಾಮ
ಬೀಕಮ್ ಮಾಡರ್ತಿದ್ರಾ ಹ್ಮ ಏನೋ ಸಿ ಎ ಮಾಡ್ಬೇಕು ಅಂತನಾ ಚಾರ್ಟೆಡ್ ಅಕೌಂಟಿಂಗ್ ಮಾಡ್ಬೇಕ
ಏನ ಇಲ್ಲ ಏನೋ ಒಂದು ಅದು ಬೇಗ ಜಾಯ್ನ್ ಆಗ್ಬೇಕಲ್ವಾ ಕೆಲ್ಸಕ್ಕೆ
ಈ ಬೇರೆ ಜಾಬ್ ಗಳ ಸಿಕ್ತಿಲ್ಲ
ಹ್ಮ್ ಏನೋ ಸಿಗ್ಲಿ ಬಿಡ್ಲಿ ಒಟ್ಟು ಎಂಜಾಯ್ ಮಾಡ್ಬೇಕು ನೋ ಲೈಫ್ನ ಅದ್ಕ ಹೊರಟಿದ್ವಿ ಮಂಗಗಳೂರು ಉಡುಪಿ ಸಕಲೇಶ್ವರ ಎಲ್ಪ್ ಮಾಡಿ ಸ್ವಲ್ಪ
ಹಾ ಸರಿ ಎಲ್ಪ್ ಮಾಡೋಣ ಬನ್ನಿ
ಹಾ ಬಂದ್ಮೇಲೆ ಕಾಲ್ ಮಾಡ್ತೀನಿ
ಹಾ
ಆಯ್ತಾ ಸರಿ ಬಾಯ್
ನಿಮಗ ಏನ ಇಲ್ ಬೇಕಿದ್ರು ಕೇಳಿ ನಾನು ಅವೈಲಬಲ್ ಇರ್ತೀನಿ ಹ ಸರಿ ಬಾಯ್ ಹ